ಬ ಆಗ ಜಂಗಲ್ಲ ಕಾಡಿಪಾಡಿ ವಯಂಗಲ್ಲ ನ ಪೂರ್ವ
ಏ ಏನಾಗ್ರ ಮಾತಾಡ ಲ್ಲ ಚಾ ಸಿಗಲ್ಲ ಮ ಕೆತ್ತ ಹ ಏನ್ ಮಾಡ ಒಂಂತರ ಹೇಳ್ಕ್ಕೆ ಇ ಆವದ ಸಿೇ ಮ ಹ ಬತಕ ಮ ಆಗಿಲ್ಲ ನೀ ಮಾತ್ ಆಗಿಲ್ಲ ಇಂದು ಹದ್ಿನಾರಲ್ಲಿ
ಹೌ
ಹಾ ಯಾರ ನೀ ಯಾರ ಸೇಾನ ುದ್ರಟಿ ಮಾಡ್ತ ತದರಿ
ಯಾರು ಮಾಡೇಡಬೇಕಟ್ಟ ತೋಳೆ ಇವ ಬೆಳ ಕಂಡ ಪೂವಾರ ಸನ್ನ ಪ ಮನೆ ಕನ್ನ ಬಡ್ತ ಹ್ಮ ನ ಇಬರುವರ್ತನ್ವ ಆರ ಮ ಮ ಅರವಳ ಮುಂದ ಲಾಸ್ಟ್ ಹೊೋದ ಮ ಮದ್ಲೇ ಅದಕಂತಾರ ದರ್ಮ
ಹ ವರೆಲ್ಲ ಅಪ್ಪ
ಹ್ಮ್ ಅಪ್ಪಾ ತಂಗ ಮಾ ಅವರು ಹ ಏಲ್ಲಿ ಮಾಡ್ತೀರಿ ಹೇಳು ಎದುರು ರೂಮ್ ನಾಗ ಇದು ಮನೆಪ ಅ ಇ ಬ ಕಡ ಕಡೆ ಹೊಂಟರ ಮತ್ತೆ ನಲ್ಲತ ಅ ಜಬ ಮಕಂತ ನೀರ ಕುಡ್ತಾರ ಎಲ್ಲಾರು ಇಂದ್ಗಡಿಗೆ ಮ ್ಷ್ಟ ನೋಡ್ರಿ ನಿಮ್ ನೋ್ರಕ್ರಿ ಎಸ್ ಹಾಕಿರಿ ಮಾಮೂದು ಯಾರ ಅವ ಶಲ್ಮಿತ್ರ ಹಂಗರ್ಬಾರ ಪೂತಿ ಕೆಲ್ಸ ಮಾಡ್ಬಾರ ನಿಮ್ ಸನ್ಯಾಗ ಆಶೆಾಗ ನೋಡ್ ನೋಡ ಹೊಚ್ಚ ಹಾಕರ ನಮ್ಗ ನಾನು ಇವ ಅಂಬರೀಷ್ಲ್ರು ಯವ ಕುೂಂತವಿ ಸರ್ಯ ನಾನು ಮ ಜಮೀನ್ ಕು ನೋಡಿದಲ್ಲ ರ ಆೋ ಅ ಮತ್ತೆ ಒಂದ್ಸ ಬಂದ್ ಸ ಯಾರ್ ಕೈ ನಡ್ರ ನಾ ಧರ್ಮ ಯಾರ ಧಮಧರ್ಮ ತ ನ ಅದ ಅವ್ರೇನ ನಿಮ್ ಮಂದ ಹಾ ಅಾ ಇವ್ರ ಮಂದ ಮರಿವರಿ ಕೊಟ್ರಾನ ಟ್ಟ ಅವ
ರಾಜಾರ ನ ಅದ ನವಿ ಪ ಹ
ಮಾಡಡು ಒಂದೇ ಕ ಹ್ಮ ಹದಾ ಗೋವಿಂಗ್ ಟು ಹಾಸ್ಟೆಲ್ ಅಂತಾಕಿದಯಾನ ಮೀನು ಕೈ ಮಾಡ್ಕೊೀವಿ ಭೀಮಲ್ ನಾನ ಜ ಬಾಲ ಭೀಮ್ ಹೊಡ್ಯಬೇಕಾನ ತಿರ್ಪೆ ಯಿೂಾಯಿ
ಜತ ಹ್ಮ ಹ್ಮ ಹ್ಮ ಹಾ
ಎಲ್ಲರ ಎಂತಳ ಮಾಡ ಪುರ
ಪಂಚ
ಸದಾಜಾಲ ಮರ ಬತ್ಲಾಗ
ಹ
ಮದಲೇ ಲೈನ್ ಹಬೇಕ್ರಕ ಅೈನ್ ಹ ಅ ಇಲ್ಲ ಇಲ್ಲ ನೀರನ್ಯ ಹೊ ಅಣಬ ನ
ತಾನದ ಹಡು ನ ಇನ್ನೊಂದ್ ರಾಜ ಬಂದು
ಜ ಎ ನೀಾ ಹ ಮು
ವಿವತ್ ಮಾಡ್ ನೈಟ್ ಬರ್ತ ಹಂಗಿಂಗ ಹ್ಮ್ ಆಯಕನಲ್ಲ ಅಂದ ಏನ ಆಕು ಇಿಲ್ಲ ಇಷ್ಟು ನ ಬಕ್
ಯಾರನ್ನತ್ರಗ ಇಲ
ಬೇರೆ
ನಡತೇನೆ ಈ ನಡತಲ್ಲಿ ಬ
ಈಗ ಎಡ್ ನಂದೇದ
ಆದ್ರೆ ಪಲ್ಲ ನಿಗ ಆಟಲ್ಲ ಸುತ್ತಾಗಿಲ್ಲ ಶಕ
ಬರ ನಮ್ಮಕ ನ ಬರ ಮಲೆ ಸರಿ ಮ ಮಕ್ಕಳರ ಮಳ ನಾ ಇವ ತಳಗೆಾರ ಮಂ ಅ ಅಾನಿಕೇರೆ ಎಂತ ಏತ್ ಮಾಡೋ ನೈಟ್ ಬಾರ್ತಂತೇನ
ಹ್ಮೌ ಬ ಈ ತಿ ಮುಟ್ಟು ಮತ್ತ ಯಾವ ನೋಡ್ರಿ ಒಂದ ನೋಡಿದವಾನ ದವ್ರು ಬಂದ್ ಕುಂತು ಮಕ ನೋಡಿದ
ಸಮ ಕಟ್ ಮಾಡಿದ್ದೇಲ್ಲ ಸಮಮ್ಯಾ ಕಟ್ ಮಾಡಿದ್ದ ಬರ ಬಿಟ್ಟಲ್ಲಲ್ಲ ನಿ ನೀಪ ದೂರ ನ್ ಕೆಲ್ಲ ಸಾಲಗಡ ಬಾಮ ಸಾಲ ಬಿಡ
ಚಾಲ ಒಲ್ಲ್ದೀರಾಯ್
ನ ಕಟ್ಟದ ಜೋಗತಿ ಆಯ್ತದ
ನಾಳೆ ಎ ಚ ಏನ್ೋ ಆನ್ ಆನ್ೈನ್ ಮಾಡ್ತಾರ ಸರಿ ಬಂದೋ
ನಿಮಾಲಯ ಹಯ್ ಬಿಸಿಲು ಬತ್ತಫಲ್
ಆಯ್ ಡ ಯಾಕ ಮೆ ಅಂತ ಹ್ಮ ಇಸ ಬರ್ತಾಯ ಮತ
ಅಲ್ಲೇ ಮಾಡಿನ ಬಾವೇ ಬರುತ್ತದೆೇವ ವೈಟ್ ಮಾಡಂತ
ಬಾಬ ಅ ರೇ ಭಾಯ ಸಲ್ಲ
ನಾ ಹಾಕ್ಲ ನಮ್ ಮನೆಲೆ ಮೇಲೆ ಹಾಕ್ಬರುಯಕ ನಿಮ್ ಫೋನ್ಗ ಹಾಕ್ಸಂತ
ಏನ್ ಮಾಡಬೇಕ್ ನಿಂದ ನಂಬರ್ ಆಡ್ ಮಾಡಣ್ಣ ಈಗ ಎಸ ಸಲಾ ಹಾಕೆನಿ ನೋಡ್ ಅಣ್ಣಾ ಆನ್ ಐತಿ ಅದ .
ಗೇರ
ಗ ಇಲ್ಲಡತಡ ನಂದ ಹಾಕಿ ಇ ಬುಟ್ಟ ಮೇಲೆ ಇದ್ಸ ಹಾಕಿನಿನ್ ಇ ಒಂದ್ಸ ಎಸ ಸಲಾ ಹಾಕಿದ್ಲೇ ನಿ ಸು ಸೂರಜ್.
ಸರಿ ನ್ಯೂಟನ್ ಗಾಡಿ ನ್ಯೂಟನ್ ಸ ಸ್ಟ್ಯಾಂಡ್ ಆಗ್ ಗ ಹಲೋ ಹಾ ಕ ಗಾಡಿ ಚಲವಲ್ಲ ಗಾಡಿ ಚಲವ ಸ್ಟ್ಯಾಂಡ ಹಾಕ ಸ್ಟ್ಯಾಂಡ ಹಾಕ. ಗೇರ್ ಅಕಿದ್ ಮೇಲೆ ಬಂದ. ಇಂಗ್ ಹಾಕಿ ಸ್ಟಂಡ್ ಹಾಕಿ ಗೇರ್ ಹಾಕಿ ಗೇರ್ ಮಾಡ್ಕೊಂಡ್ ಹೋಗಬಹುದ್
ಆಯ್ತಲ್ಲ ಪೋಟ ಹಿಕಿದಲ್ಲ. ಹ ಅಷ್ಟ ನ ತು ದೇವ ನಂದ್ ಕೈ ಕೂ ಇಲ್ಲೇ ಆಯ್ತು ಶಿವಾಯ್
ಹಲೋ
ಬರ್ತೆ ಬಿಡ್ ಏನ್ ಮಾಡ್ತಿ ಎಲ್ಲಾ ತೈಯಂಗ ಬರ್ತಿ ನಮ್ ದೇವ್ಗಡಂದು ಯಾರ್ಗನ್ ಅಟೆಕ್ಟ್ ಮಾಡೋದು. ರಬ್ಬಾನಿ ರಬ್ಬಾನಿ ಯಾಕ್ ಟಚ್ ಮಾಡದ್ ದಬಣಿ ನೀ ಬರತ್ರಿಕೆ ಬ್ ಏನ್ ಮಾಡಣಂದಿದನೆ ಅದು ನನ್ ಗೊತ್ತಾಗೊದ್ದಿಲ್ಲ. ಹ್ಮ್ ತು ಹೋಗನಿಲ್ಲ ಎಲ್ಲಿ ಇಡ್ಬೇಕು. ಎಲ್ಲೆ ಹಳೆದ್ ಎಲ್ಲಿ ಇದ್ ಹಾಗೆದಲ್ಲ ಮೊದ್ಲಿಂದ್ ಯಾವದೊ ನಾನ್ ಈಗಂದ್ ಈಗಂದ್ ಆಗ
ಈಗ ನಂದುನ ಹಂಗೆ ಕೊಟ್ಟನ ಹಂಗೆ ಕೊಟ್ಟನಾ ನೈಟ್ ಬರ್ತನ್ತ್ಲ. ಇವತ್ ಹಾಕಿನದು ಇವತೆ ಹಾಕ್ದೇನೊ ಅಲ್ಲ ನೈಟ್ ಬರೋದ್ ಹಾಕಿಲ್ಲ ಒ ಭೀಮಾ ಒ ಭೀಮ. ಮಾಡ ಗುರಾಜ್ ಗಾಡಯಾಗ್ ಹೋಗನ್ ಏನು ನನ್ಗೆ ಕೆ ಅಂತ ಹಾಕೊ ಇಲ್ಲಿ ಕೆ ಅಂತ ಹಾಕೊಂಡೆ ಕೆ ಅಂತ ಅಂದ್ರೆ ಕಾರ್ಯ ಹಾ ನಮಗೆ ಸ್ವಲ್ಪ ಸ್ವಲ್ಪ ಆಗ್ಲೇ
ಹಾಮ
ಅಣ ಪ್ಲೀಸ್ ಸೆಂಡ್ ಮಾಡು ಇಲ್ಲ. ಇಲ್ ತೋರ್ಸ್ತ್ ಇಲ್ಲಿ ಕೆಕ್ಟೋಣ ಅದು ಅರ್ಥ ಆವದ್ ಡಿ ಆಗನ್ ಗರುಪಿ ಹಾಕಿಲ್ಲಂದ ಮಗ ಗ್ರೂಪ್ಗೆ ಆಗಕ್ಯಾಾಕ ಸಹಕಾರ ನನ್ಗತ್ ಜನ ಕಸ ಕತ ಪೇಪಿಂಗ ಕಸಿನ ಗತ್ತ ವೇಟ್ ನೋಡು ಹ್ಮ್ ಹ್ಮ ಹಾ
ಹ್ಮ ಚ ಬಗ
ಹಾಗರು ಹದ್ರ ಬ ಕಂಟಿನ್ಯವು ಕನ್ನಡದತ್ತು ಂಬ ಬಂದಿರ ನಾನು ಕೊಟ್ಟನೆ ನೀ ಕಂಪ್ಲೀಟ್ ಮಾಡಿಲ್ಲ ಬೇಕುಂಬಾ ಕಟ್ ಕಂಲಿಟ್ ಆ ಬ
ಬಸಸಿಂದದ ಎಷ್ಟ ಅಂದ್ರ ಓ ನೂರ ಹದ್ನಾರು ಹದ್ಿನೆಂಟು ರೂಪಾಯಿ ಯಾವಾಗ ಅಕದೀ ಆಯತತ ಚಪ್ಪಂಡ ನಿಮಷಾಾರ್ ನಾನ ಐದ್ೂರು ಆಬೇಕ ಕಂಟಿನ್ಯೂ ದ್್ಮೂರ್ ಕೆ ಕನ್ನಡ ಅದ ನೀವು ಓದ್ಬೇಕಓ ಆಯ್ತ ಆಯ್ತ ಹೊಡಿಬೇಕು ವಿಡಿಯೋ ಸಬ್ಮಿಟ್ ಅಂತ
ಹ ಕೊಟ್ಟಿರ್ತ ಅವ್ರರು ಅಲ್ಲಿ ಹೇಳಿರ್ತಾರ ಬದದ ಕನ್ನಡದಾಗ ಓದ್ಬೇಕು ನಾವ್ ಓದ್ತೀನಿ ಹ್ಮ ನ ಬ ನಿಂತ ಬಡ್ತವ ಸರ್ ಹೇಗೆ ಒನ ಬುಡ್ಲಾರ ಬುಡ್ಲ ಹಿಂಗಗೆ ಬಿಡ್ಬೇಕಕ್ ಹಿಂಗೆ ನಮ ದಮ್ ನ್ಬಿಡ್ ತ ಹೋದಸ್
ವಯಸತಲ್ಲದ
ನಾ ನೀ ಹೇಳಕ್ಕೆ ಪಟ್ನಾಕ್ ಬರ್ಕ್ ಮಾತಾಡಿಲ್ಲಲ್ಲ ಹ್ಮ ಹ ಹ
ಇೋಗ ಕ
ಅಲ್ಲಿ ಯಾವ್ ಮುಡಸಂತ ಅಂತ ಅ ಭೀಮು್ದ ಒಂದ ಮಾಡ ಭೀಮು
ರ್ಬ ಮಪನ ಬರ್ಲಿಲ್ಲ ದರ್ಶನಕ್ಕೆ ಅದುೋಡ್ದ ಹ ಹ್ಮ್ ಅ ಬ ಮನ್ಂದ ಕ ಮುಂದ
ಹ್ಮ್
ನೀವ್ ಅದ್ರ ಮಯ್ಯ ಕಂಡ ಕ ಬಿಟ್ಟತ
ಹ ಕಟ್ಟ
ಎ ಹತ್ರ್ದ ಬಾಳ್ ಬಂದ ನೋಡಿದಮ್ ಚನಯಾಗಿ ಮಸಾರತ್ತು ತರಟ ಮಲ್ಲಟ
ಹ
ನಿ ಅನ್ದ